ಸೇಲೆ ಈಗ ಹಂಗಯಾ ಅಯ್ಯ ನಂಗೆ ಯಾರೋ ತೋರ್ಲ್ಲಪ್ಪ ಹಾ ಇದು ಇಲ್ಲ ನಾನು ಬೆಳಿಗ್ಗೆ ಹಚಿ ನಮ್ಮ ಅಮ್ಮಾಗ ಫೋನ್ ಮಾಡ್ಬಿಟ್ಟು
ಹ್ಮ್
ನಂದ ಇನ್ನೂರು ನ ಈಸಿ ಮಿ ಓಬ ಸಜಿ ಡ್ನ್ನ ಈಸಿ ಮಜ
ಹ್ಞೂ
ಆಯ್ತಾ ಇನ್ನುಸಚಿ ನಮ್ಮಟ್ಲಿರ ಶಾಲಗಿರಿ ಗಂಡು ಸಚಿವ ಗ ಸಚಿವ ವಯಿಕ ಸಚಿವ ಹುರ್ಲಿ ಹ ಇರಲ್ಲ ಸಜಿ ಮಿಸ್ ಅಂದ್ರ ಈಗ ಅದೇವತ್ ನಾವ ಕ್ಲೀನ್ ಮಾಡ್ದ ಸಜಿ ಎಲ್ಲ ಧೂಳು ಸಜಚಿ ಅದವ್ರೆ
ಅದೇ ಸತಿ ಬೆಳಿಗ್ಗೆ ಸಜ ಎಂಟು ಎಂಟುವರೆಲ್ಲಿ ಇರಗಿದ್ದು ಸಜೆ ಹನ್ನೆರಡು ವರ ಹನ್ನೆರಡು ಮುಕ್ಕಾ ಗಂಟು ಸಜೆ ಎಲ್ಲ ಗ ಗುಡ್ಸಿ ರಡಿ ಅದ ಈಗ ನೀ ಬೇರೆ ಫೋನ್ ಮಾಡಿದ ನೋಡು ಆಗ್ಲಮಲ್ಲಿ ಎಲ್ಲ ಗುಡ್ಸಿ ಎಲ್ಲ ಸ್ವಲ್ಪ ನೀರಿ ಇಟ್ಟು ಎಲ್ಲ ಆ ಸು
ಹ್ಮ್
ಟೈ ಯಾರೋ ಬರ್ಲಿದೆವಾ
ಹ್ಮ್
ಪುಣನ ಅಗ್ರಸಚೇ ವೈಕ ಪುನಃಸಚೇ ಅವ ಎೆಂತ ಬರ್ಬೇಕು್ಕೊಂಡು ಮಿ ಸಚನ್ ಯಾರುಲ ಏನ್ ಮಾಡಿದೆ ಇವತ್ತು ಇರದಿಂದ ಸಜಿ ಮುದೆ ಮೇಲವರು ಹೋಗೋಣ್ಕಣ್ಣ ಸಜಿ ಒಂದ ಹನ್ನ ಹನ್ನೆರಡು ಗಂಟೆ ಮೇಲರೇ ಆ ಹಡೆ ಮೇಲ ಹೋಗ ಕರೆ ಇಟರು ಸಚೀನು ಹ ಸಚೀನ್ ನಾ ನಿಮ ದೈ ಕೆಲಸ ಇನ್ನೂ ಸ್ಪೀಡ್ ಮುಗಿಸ್ಬಿಟ್ಟು್ ಯಾಕ ಬು ನಮ ಕೆಲ್ಸ ನೋಡಿದು ನೀನೆ ಯನ್ ಮತ್ತೇನು ಮಾತಾಡಂಗಿಲ್ಲ ಹೋಗ್ನೇ ಇಲ್ಲ ನಾಳಗ್ ನೋಡ್ಕೊಂಬೋದು ಇನ್ನು ನಾಳಗ ಏನೇನೋ. ಇದು ಪುಣ ಆಲೆಂಳ ದೇವದಾಗ ಗೋ ಸಜೆಂ ಇಪ್ಪತ್ತೆಂನೇ ತಾರೀಕ ಅಂಗಗಳದು ಇಪ್ಪತ್ತೇಳು ಇಪ್ಪತ್ತೆಂಟು
ರೆ ರ್ಹೈ ಜೋರಕಪ್ಪ ಮಾಮಲಿ ಇಪ್ಪತ್ತೆಳುಕ ಊಟಾ. ಊಟ ಸಜಿ ನಾಟಕಯನ ಆಯತ ಸಚಿ ಒಂದಿನಕ ಪುನ ಅದ್ರ ಮಾರ್ನಾಗ ಸಚಿದ ಇದ ಮಾಮಲಿ ಉಸ್ಯವ ಗ್ರ್ಯಾಂಡ ಜೋರಿ ಗ್ರ್ಯಾಂಡ ಕ ಹಾ
ಹ್ಮ್. ವೋಲ್ಟೇಜ್ ಇಲ್ಲ. ವೋಲ್ಟೇಜ್
ಹ್ಮ್.
ತಿರುುರ್ ಈಗ ನೋಡ್ಕೊಂಡು ಯಾರಲ್ಲಲ್ಲಿ ನೋಕೊಂಡ್ರು.
ಏನ ಬಂದ್ಬಿಟ್ನಾ,
ಹ್ಮ್.
ಹಾ, ಎದ ಬದ್ಬಿಟ್ಟಾ. ಎಂದಯಾ, ಹೇ,
ಹೇಗ್ ಬಂದ್ಬಟ್ಟೆ ಇಷ್ಟತ್ಗೆ. ಬಂದ್ ನಷ್ಟ
ಅವ್ ಅದೇಗ ಇಸ್ಟ್ ಬೇಗ ಬಂದ್ಬಟ್ಟ.
ಇನ್ನಲೆ ಹೇ ಸರಿ ಇಪ್ಪ ಇಪ್ಪ ಇಪ್ ಇಪ್ಪತ್ತು ಸಾವಿರ ಜನಕ್ಕೆ ಮೂವತ್ ಸಾವಿರ ಜನಕ್ಕೆ ಸಚಿ ಸಜಿ ಊಟದ ವ್ಯವಸ್ಥೆಲ್ಲಂಟು ಅಲ್ಲಿ.
ಗೊತ್ತು ವಿಡಿಯೋ ನೋಡದೆ.
ನೋಡ್ದೆ.
ವಿಡಿಯೋ ನೋಡಿದೇ
ಹಾ,
ಎಲ್ಲೇ ಮಾಡ್ತಾ ಇರೋದ ಅದ
ಹೇ ಇಲ್ಲಿ ಪುರಾ ಅದೆೇಲ್ಲೆ ಸೋಮೇಶ್ವರ ಹಾಸ್ಟೆಲ್ಲೂ.
ಹ್ಮ್
ಅದ್ ಬಿಡ್ ಸಜಿ ನಮ್ಮೂರವ್ರು ಸಜಿ ಎಲ್ಲ ಸಜಿ ಎತ್ನ ಜೊತೆ ಫೋಟೊ ತೆಗ್ದ್ ಹಾಕೋದು ಬಸವನ ವಿಗ್ರಹ. ನಮ್ಗವೆಲ್ಲ ಏನ್ ಅನ್ಸುತ್ತಾ ಯಾನು ಇಲ್ಲವೇ ಇಲ್ಲ ಕೂಡ ದಿನ ದುಡಿ ದುಡಿ ದುಡಿ. ನೀರು ಒಡೆಯೋದಿಲ್ಲ ನೀರ್ ಒಡೆಯೋದಿಲ್ಲ ಅದ್ಕಕೆ ನೀರ್ ಆಗ್ಲಿಲ್ಲ.
ನಮ ಕಥ ನಮ್ಗ ಅವ್ರ ಕಥ ಅವ್ರಗ.
ಹ್ಮ್ ವಾದ.
ಫೋನ್ ಮಾಡ್ದ. ಹಾ ಸಜೆ ಬೇರೆಗ್ ಹೋಗಕ ಎಲ್ಲ ಫೋನ್ ಮಾಡಿದ್ದ ಪುನಃ ಮಧ್ಯಾಹ್ನ ಸಜೆ ಹನ್ನೊಂದ ವರ, ಅವನು ಫೋನ್ ಮಾಡ್ದ ಬಂದಿನಿ ಹೋಗ ಇಲ್ಲ
ನೀ ವ ಎಷ್ಟಕ ಸೊದಲು ಬಡಿ ದುಡಿ ಸೊದಲು ಬಡಿ ಹೊಲ ಯಾನು ಮಾಡಕ್ಕ ಆಗಲ್ಲ ಟೈಮು. ಹಗಾವನೋ ಪರಿಸ್ಥಿತಿಗಳು
ನೀ ಆಗದು ಮಾಡುದತ್
ಹಾ
ಮನ ಕಂತುಿ
ಹ್ಮ್ ಎಲ್ಲಾ ಒಂಥರ ಆದ್ರ ನಾವೇ ಒಂಥರ ಇು ನಮ್ಮ ಮೂರ್ಲಿ ಎಲ್ಲಾರ ಒಂಂತರ ನಾನೇ ಒಬ್ಬಿ ಒಂಂತರನಸುತ್ತೇನೆ
ದ
ಪುನಃ ಯಾರ ನಿನ್ ಪುನಃ ನಿನ್ ವಾಯ್ಸ್ ಕಟ್ ಆಯ್ತವದ ಹ
ಹಾಂ
ಏನಂತ ನೀಂದು ಸರ ಕ ಅಲಿಲ್ಲಾ ಎಂತ
ಮಳ ಊಷರ
ಜೈ ಹ ಪುನೀಗ ಏನ ಅಂದಲ್ಲ ನೀ ಎಂತಂಗಗೆ ಸರಿಯಾಗಿ ಕೇಳಳ್ಲಿಲ್ಲ ಏನಂತ ಎಂದು ಎಂತಾ
ಕೆರಳ
ಹ ಈಗ ಈಗ ಅದೇಏನೋ ಹೇಳ್ದ ನೀನು ಆಗ್ಲ ಅ ಏನಾನ ಕೇಳಳ್ಲಿಲ್ಲ
ಹಾ
ಪು ಅದ ಏನ ಏಳ್ ಲ್ಲ ನಂ ಅದು ಸರಿಯಾಗಿ ಕೇಳ್ಲಿಲ್ಲ
ಹಲೋ
ಅಲೋ ಚೋಳ್ತಾರ ನಂಗ
ಹಾ
ಕವಳ್ತಾಾದಾ ಕವಳ್ತಾದಾ
ಕೆೇಳಲ್ವಾ
ಕೇಳ್ತದ ಕವಳ್ತದ ಕೂಡ ಕೇಳಿಸ್ತಾ ಇದೆ